ಹ ಇನ್ನೊಂದ್ ಕಾಲ ಅದ ಅಷ್ಟೇ ಇನ್ನೇನು
ಇನ್ನೊಂದು ಕಾಲ್ ಇದ್ದ
ಇದು ಮೋಹನ್ನದ ಇಂ ಇದು ಬೇರೆ ಅದು ಮೋಹನ್ ಅದು ಮೋಹನ್
ಎರಡ್ ಎರಡು ಯೂಸ್ ಮಾಡ್ತಿದ್ದಾರೆ
ಹಾಂ ಅ
ಏರಡ್ ಎರ್ಡು ಯೂಸ್ ಮಾಡ್ತಿದ್ದಾರೆ ಹಿಂಗೆ
ಹ ಅಲ್ಲೆದೆ ಇಲ್ಲಿಗ್ ಹಾಕಬಹದು ಫೋನ್ ಐತೆನೆ ನಿಂತವು ಮಾಡು ಓನರ್ ಗೆ ರೈಸ್ ಬಂದಿಲ್ಲ ಹೇಳಿದೆ ಇನ್ನುೂ ತಂದಿಲ್ಲ
ಊಟ ಕಾಲಿ ಅಗಿ ಹೋಗಿದ್ದ
ರೈಸು ಕಾಲಿ ಆಗೊಗಿತ್ತು
ಹ್ಮ
ನಾನು ಫೋನ್ ಮಾಡಿ ಹೇಳಿನಿ ರೈಸ್ಸಿಲ್ಲಾ ಅಂತ
ಹ್ಮ
ಹ್ಮ್ ಇನ್ನುೂ ಬಂದಿಲ್ಲ
ಇನ್ನು ತಂದುಕೊಟ್ಟಿಲ್ವಾ
ಹಾ ಹ್ಮ ತಂದಿಲ್ಲ ಇನ್ನು
ಹ್ಮ್ ಭಾವ ತನ್ ಕೊಡ್ಬೇಕೆ ಈಗ
ಬಾ ಅವನಲ್ಲ ಅವನೆ ಬೇರೆ ಅವನಲ್ಲ ಊಟತಾರವು
ಇಲ್ಲಿ ಪಿಜಿ ಗ ನೀವ್ ಇರುವ ಪಿಜಿಗ
ಹಮ್ಮ ಸ್ವಾಮಿ ಬತಿದ್ದ ಸ್ವಾಮಿ ಸ್ವಾಮಿ ಅವ್ ಬದಲಿಗೆ ಬೇರೆ ಹುಡುಗ ಬರ್ತ್ತಿದ
ಹ್ಮ್
ಹ್ಮ್ ಇನ್ನೇನು ಏನು ರಜೆ ತ್ತುನ್ಗ ತ ಸ್ಕೂಲ್ಗೆ ಹೋದಾವ
ಹ್ಮ್ ಒಯ್ತನ ಕ್ಕ ಕದು ದೊಡ್ಡನ ನಿಮ್ಮ ಚಿಕ್ಕದು ಅಂಗವಾಡಿಗೆ ಹೋಯ್ತಾನೆ
ಅಂಗನವಾಡಿಗ
ಹ್ಮ್ ಆಮ ಸ್ಕೂಲ್ಗ ಹೋಯಿತನ
ಹ್ಮ
ನಾವು ಕಾಸಿದ್ದೀರ ಅತ್ಲಾಗ ಕ ಕಾರ್ಮೆಂಟ್ಗ ಹಾಕಕ್ಬಿಡ
ಹ್ಮ ಹ್ಮ್
ಕಾಸಿಲ್ದಲ್ದಕ ಹಾಕದ್ವ ಗೌರ್ಮೆಂಟ್ ಸ್ಸ್ಕೂಲ್ಗೆ
ಹ ಮಾಡ ಗೌರ್ಮೆಂಟ್ ಓದವು ಎಲ್ಲಿ ಹೋದ್ರು ಓದ್ತ ಕನ
ಹ ಈಗ ಈಗ ಅಲ್ಲ ಚೆನ್ನಾಗಿ ಓದ್ತಾನೆ ಯನೂ ನೀವು ಇಲ್ಲ ಓದ್ ತನ ಎಲ್ಲಾ ನೀವ ಅಂತನ ಯಾನಹ್ಮ್
ಜ್ಯೋತಿ ಆಂಟಿ ಇನ್ನೂ ರೈಸ್ ಉಣಂಗ್ ಇಲ್ಲ
ಅವರು ಚೆನ್ನಾಗ್ ಓದ್ತಾನ ನಿಮ್ ಹುಡ್ಗ ಅನ್ಕೊಂಡ್ ಅಂತಿದ್ರು
ಇದನ್ನು ಹಲೋ ಹಲೋ
ಹ್ಮ ಹೇಳಕ್ಕ
ಹ್ಮ ಇನ್ನೇನು
ಯಾನು ಇಲ್ಲ ಇವ ಹಾಲಿಂದ ಫ್ರೀ ಕೆಜಿನ್ ಸೇರ್ಸ್ಬಿಟ್ಟಿ ಹ
ಹಾ ಜ್ಯೋತಿ ಅಂಟಿ ಜ್ೋತಿ ಅಂಟಿ ಇನ್ನೂ ರೈಸ್ ತಂದಿಲ್ಲ ಅಂತಿದೆ ಎಲ್ಲ
ಹ ಹಾ
ನಾನು ಜೊತಿ ಎಂಟಿ ಪಿ ಜಿ ಜ್ಯೋತಿ ಎಂಟಿ ಪಿ ಜಿ ಇನ್ನುೂ ರೈಸ್ ಬಂದಿಲ್ಲ ಅಂತ ಅನ್ನು ಅಂತ ನಾ ಹೇಳ್ರ ಇವ ಜವತ್ ಎಂ ತಿಂದ್ರ ಐತ ಎಲ್ಲಾ
ಹ್ಮ
ಏನೋ ಕರ್ಮ
ಹೊಲ್ ಡೇ ಆಳ್ತಿದ
ಹ್ ಏಕಡ ಮಾಡ
ಹ್ಮ್ ಇನ್ಯೇಶ್ವತ್ತಿಗೆ ಎರ್ತಂದನ್ ಕೊಡದು
ಹಾ ಏನ್ ನಾನು ಆಗ್ಲೇ ಫೋನ್ ಮಾಡಿ ಹೇಳಿನಿ
ಹ್ಮ್
ಹ್ಮ್ ಬರ ನೀಲ್ಲ ಬತಾನೆ ಸ್ವಲ್ಪತ್ತು
ಹ್ಮ್
ಇನ್ನೇನ್ ಆಯ್ತು ಅದೇನ್ ತಲ ಕೆತದೆಲ್ಲರು ಬಾ
ಹ್ಮ್
ಹ್ಮ್
ಹ್ಮ ತಲೆ ಕೆಡ್ಡಕೊಳಿ ಆ
ಹೆಂಗೆ ಓದ್ಲಿ ತಗ ನಾನು ಇದೊಂದು ದೋರ್ಸಿ ಅಂಕಿತ. ಇನ್ನೇನ ಸಾಕಲ್ವಾಬ ಇದೊಂದ್ ವರ್ಷ ಓದ್ಸಬಿಟ್ಟು ಹೂ
ಕೆ ಜಿ ಇಂದ ಸೇರ್ಸಿರ ನಮ್ಗ ಈಗ ಒಂದೇ ಕ್ಲಾಸ್ ಕಮ್ಮಿ ಆಗದು. ಯಕ್ದಮ್ಮ ಒಂದ ನೆಕ್ಲಾಸ್ಗೆ ಹಾಕ್ತಿಮಿ ಅಂದ್ರೆ ಜಾಸ್ತಿ ಉಂಟ
ಹ್ಮ.
ಅದಕ್ಕ ಇವ್ ನಮ್ಮ್ನೆಯವರು ಸೇರ್ಸಾಗಿರ ಎರಡ್ನ ಕಾರ್ಮೆಂಟ್ಗ ಹಾಕಿ ಇಲ್ಲಾಂದ್ರೆ ಒಂದ್ ಕಾರ್ಮೆಂಟ್ ಒನ್ನ ಸ್ಕೂಲ್ಗ ಹಂಗ್ ಹಾಕ್ಬೇಡಿ. ಸೇರ್ಸಾಗಿರೋ ಎರಡ್ನು ಹಾಕಿ ಇಲ್ದಾರೆ ಈ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಅಂದರು.
ಹ್ಮ್.
ಹ ಅದಕತಿ ಗಿಲಗೆ ಸಿವರ್ಸಿ.
ಹ್ಮ್ ಮತ್ತ ಇದೊಂದ್ ವರ್ಷ ಸಾಕು ಇ ನೆನ್ ಮೈಸಿಗೆಸುರ್ಗ ನೆಂದ ಗುಡ್ಗೆ ಎಲ್ಲ ಕಳ್ಸಲ್ಲ ಅಂದ. ನಾ ಕರ್ಕೋಗಿ ಡಿಗ್ರಿ ಓದಿಸ್ಬಿಟ್ಟು ಮದ್ ಮಾಡ್ಕೊಂಡ್ ನನ್ ಜವಾಬ್ದಾರಿ ಅದ ಅಂತನ
ಯಾರ
ಹ್ಮ ಅವಣಿಯ ಮೋಹನ್
ಹಾ.
ಓದ್ತೀನಿ ಓದ ಗಂಟೆ ಓದಿಸ್ಬಿಟ್ಟು. ಅವ್ಳ ಮದುವ ಮಾಡಿ ಕಲ್ಸ ಜವಾಬ್ದಾರಿ ಅವ್ಳು ಜವಾಬ್ದಾರಿ ಎಲ್ಲ ನಂದು ಅನ್ನ ಹ್ಮ್ ನೋಡು ಅತ್ಕ ಅಂತಾರೆ ಅವಳ ಆಚೆಕಂತ ನ ಇನ್ನೆ ಅವ್ರನ ಕಾಣಲ್ಲ ಅವರು ಭ ಅಂದ್ರೆ ಇವ ಇವ ಜೊತ್ಗಿರಂಗ ಅವ್ರ ಇರಲ್ಲ.
ಹ್ಮ.
ಹ್ಮ್ ಹಂಗಮ್ಮ ಅಮ್ಮ ಒಬ್ರಗ ಒಂಥರ ಮಾಡ್ತಿದ್ದೇ ನೀನ್ ಒಂದಿ. ಒಬ್ರಗ ಒಂತರ ಚಿಕ್ಕಿ ನನ್ ಬಟ್ಟೆ ತಕೋಟಿದ್ದಾನೆ ಮೂರ್ ಜನ ಕಿವ ಅಂತಾನ.
ಹ್ಮ್.
ಒಬ್ಬ್ರಗ ಒಂತರಾ ನಾ ಎಲ್ ಮಾಡ್ದ್ವಿ ಮೂರ್ ಜನಕೂ ತಕೊಂಡಿಲ್ವಾ ಅನ್ನ ಮೂರ್ ಜನ್ಕ್ಕೂ ತಕೊಟಕ್ಕಪ್ಪ ಹ.
ಅದೇ ನಾವ್ ಬೇಕು ಇವ್ರ ಇವ್ರ ಬೇಡವಾನೆ.
ನೀವು ಜಾಸ್ತಿ ಅಟ್ಯಾಚು.
ಹ್ಮ್.
ಹ್ಮ ಇವು ಇವ ಇವ ಅನಕಮ್ಮ ಎಲ್ಲದ್ರು. ಬರೋದು ಹೋಗೋದು ಮೆಸೇಜ್ ಮಾಡೋದು ಅವನ್ಗ ಫೋನ್ ಮಾಡೋದು ಇವರು ಹಂಗ್ ಮಾಡಲ್ಲ ಆಮೇಕ ಈ ಸೊತ್ತು ಅವನ್ ಜೊತಲಿವ
ಹ್ಮ.
ಹ್ವ ಹೆಂಗ್ ಮಲ್ಗಸ್ಕೊಂಡ ಮನಿ ಕತನ ಅಂದೇ ಕೂಸು ಮನಿ ಕಳ ಕೂಸು
ಹ್ಮ.
ಹ್ಮ ಹಂಗೇಯ ತೋಳಂದ್ಮೇಲೆ ತಳ ಹಾಕಂಡ ಕೂಸಿ ಹೆಂಗ ಮನಿಕತ್ ಸೇಮು ಹಂಗೆ ತಪ್ಪ ಕಂದೇ ಮಲಗಿಸ್ಕದು ಹ್ಮ್.
ಹಂಗೇರ್ ಮುಡತ ಕಮ್ಮ ಹಣಬಡುವತ್ತಾಗ.
ಕ್ಕ ಹಂಗಿರತ್ಕ ಅಷ್ಟ ಹಚ್ಕಂದಾರ. ಇಲ್ಲೂ ಬಂದ್ರ ಹಂಗ ಯಾಕನ್ವ ಇಲ್ಲಿ ಇಲ್ಲಿ ಬಂದ್ ಮನಿಕತನಲ್ಲಾ.
ಹ್ಮ್.
ಆಗ ನನ್ ತೊಳ ಮೇಲೆ ಅವನ ತಲೆ ಇರ್ತದ.
ಹ್ಮ್.
ಹ್ಮ ತೋಳ ಮೇಲೆ ತಲೆ ಹಾಕಿ ಬಿಟ್ಟು ತಪ್ಕೊ ಮನಿಕೊಡ್ರೆ ಅಂದ್ರೆ ಬೆಳಗಾನಂಗಯ
ಹ ಹೆಂ ಬೆಳಿಗ್ಗೆ ತಕ್ಕತಾಗ ಹೆಂಗೆ
ಅಯ ಹಂಗಿ ಇರ್ಲಿ ಬಾ ಆದನೇ ನಾ ಹೇಳ್ದಿ ಈಗಿರು ನಿನ್ನ ತಂಗಿಗ ಹಂಗ್ ಬುದ್ಧಿ ಕಲಸ್ತಿಯೊ ಕಲ್ಸು ಹಾ ಮನಾಗಿಲ್ಲ ಹೆಚ್ಚು ಕಮ್ಮಿ ಆದ್ರೂ ಮಾತ್ರ ನಾ ಇರಲ್ಲ ಅಂದಿ
ಹುಂ
ಹು
ಈಗ ಆ ಗಂಡ ಇದ್ದಿರು ಹಂಗೆ ಇರ್ತಿರೋದಕ್ಕಾ
ಆತ್ಮೀಯ ನಾನ ಹಂಗಂದ್ರ ಬೈಯಕ ಬರ್ತಾವಾ ನಾನ ಇಲ್ವಾ ಗಂಡ್ ಮಕ್ಕಳ ಇಲ್ಲಾ ಅನ್ನಬೇಡಾ ನೀನು ನನಗ್ಯಾರ ಇದಾರ ಅನ್ನಬೇಡಾ ನಾನ್ ಯಾರಗಾರ ನಾವ ಯಾರ ಹಂಗಾರ ಅಂತವ ಎರಡು ಹಂಗೆ ಅಂತಾವ ಚಿಕ್ಕ ಹ ಮೊನ್ನೆ ಹೇಳ್ಕೊಂಡ ಅಳುತ್ತಿದ್ದಾ ಮತ್ತ ನಂಗೂ ಅಳು ಬರ್ತದ ನೀನ್ ಅಳ್ಬೇಡಾ ಬೋಯ್ತೀನಿ ಈಗ ಬೋಯಸ್ ಕಬಡ ಇದಾ ಅಂತ ನಾನ ನನ್ನಲ್ಲಿ
ಹ ಗಂಡಕ ಅದಕ್ಕೆ ಬಕ್ಕ ಈಗ ಊರು ಎತ್ತಬಿಟ್ಟು ಇದ್ ಮಾಡ್ತಾ ಇಲ್ವ ನಮ್ಮ ಹಟ್ಟೆಯವರು ನ ಮತ್ತ ನಮ್ಮ ಮಾವನ ಇವ್ರಗೆ ಸಾಯ್ತ್ ಕೋತಾರ
ಹುಂ ಏನು ಐಕ್ಲ ಪುಟ ಅತ ಏನ ಐಕ್ಲತ್ರ ರ ನೇಮ್ಮದಿ ಇಲ್ಲಾ ಗಂಡ
ಎತ್ರು ನೆಮ್ಮದಿ ಇಲ್ಲಾ ಆ ನಾನ್ ಅದನ್ನೇ ಅನ್ನೋದು ಇನ್ನೇನ ಮತ್ತ ಈಗ ಮೂರಕ್ಕೂ ಮಾಡ್ಬೇಕು ಅಂದ್ರೆ ವಸಿ ಕಷ್ಟಾ ಇದ್ದದಾ
ಹ್ಮ್ ಈಗ ದೀ ದೀಪಕ ತಗೋ ನಾನ ಬಿಟ್ ಬಿಟ್ಟು ತಗೋ ನಿಮ್ದ
ನನ್ ಯಾ ನನ್ ಯಾರ ಕೇಳಾಗಿಲ್ಲಾ ನನ್ ಯಾರು ಹೇಳಾಗಿಲ್ಲಕ್ಕಪ್ಪಾ ನನ್ ತಂಟಿಕ ಬರಾಗಿಲ್ಲಾ ಯಾರುವೇ ಅಂತಾಳ ಹೂ ಹೂ ಇದ್ರೆ ಇದ್ರೆ ಇರೋದು ಸತ್ರೆತಾಯೋದು ನೆಮ್ದಿ ತಗೋ
ನೀರವರು ಮಾಡ್ತಾರ್
ಇರ್ಬೇಕು ಒಂದ ಎಡ ಇರ್ಬೇಕು ಕೆಲ್ಸ ಇಲ್ಲಾ ಬಾ ನಾವು ಗಂಡ ಗಂಡ ಒಂದ್ರ ಎತ್
ಈಗ ಏನತಕ್ಕಾ ಯಾರ್ಯಾರು ಮಾಡ್ಕೊಯ್ತೋರೇ
ಮಾಡ್ಕೊ ಹೊಯ್ತರಕ್ಕಾವ ಮಾಡ್ಕೊ ಹೋಗೋದಲ್ಲಾ ಅದ ಅಡ್ವಾ ನಮ್ಗ ಬಾ ಬಾನತನ ಬಸರತಾನ ಮಾಡ್ಕ
ಕಾಲಕ್ಕ ನೋಡ್ಕೊಳ್ಳನ ಅಂತಕ ಹೆಂಗ ಅಂತೇವನಿ ಸಿಕ್ಕಿನಯಾ. ಅವರ ಅವರು ಹುಂ ಮಾಡಗಂಟಾ ಇರೋದು ಈಗ ಚಿನ್ನ ಮಾಡ್ಸದು ಅವಳು ಚಿನ್ನ ರೇಟು ಹಂಗ ಎರ್ಕ ಕುಂತದ
ಏರ್ಕ ಕುಂತದ ಅನೂ ಬಾಂತಿ ಬರುವಂದೊಂದ್ ಸಾವಿರ ರೂಪಾಯಿ
ಹಾ
ಒಂದ್ ಸಾವಿರ ಹನ್ನೆರಡ ಗ್ರಾಮಸ್ ಹೆಂಗೆಸ್ ಮಾಡ್ತತಿ ಹತ್ತು ಗ್ರಾಮ್ ಹೆಂಗಸು ಹನ್ನೆರಡ್ ಸಾವಿರ ರೂಪಾಯಿ ಎಂಟ ಗ್ರಾಮ್ ನ ಸರಾ ಹತ್ತು ಸಾವಿರ ರೂಪಾಯಿಗಾ ಮಾಡುಕುಲಿ ಎರಡ್ ಸಾವಿರ ಹತ್ತು ಸಾವಿರ ಹನ್ನೆರಡ್ ಸಾವಿರಾ. ಇಪ್ಪತ್ತೆಡ್ ಸ ಇಪ್ಪತ್ ಗ್ರಾಮ್ ಗ್ ಇಪ್ಪತ್ ಸಾವಿರಾ ಈಗೆಎಲ್ಲೇವ ಹತ್ತ ಗ್ರಾಮ್ ಗೆ ಆಯ್ತು ಈಗ ಒಂದ್ ಲಕ್ಷಾ
ಈಗ ನಮ್ಮ ಹೈಕ್ಲಳ ಕ್ಕಿವೇದು ಇದು ಮುರ್ದೋಗಿ ಕಾಲನ್ ತೊಟ್ಟು ಹಾಕ ಅವ್ಕು ಒಂದು ಜೊತೆ ತಂದಿ ಕಾಯತಿಲ್ಲಾ
ಹ ನಾನೇ ಇತ್ತೊಳಕಿನೇ ಕರ್ ತಟ ತಕಳಕ ಆಗ್ದೀಯಾ
ಈಗ ಕೇಳ ಗಂಟ ಒಂದ್ವರೆ ಸಾವಿರ ಏಳದ್ನ.
ಹ್ಮ್
ಅದಕ್ಕೆ ಹಂಗೆ ಇರಿ ಹೋಗಿ ಎ ತಗ ನಿಮಗೆ ಟಿಕೆ ಎಂಬರು ತಪ್ಪಗಿಲ್ಲ.
ಹ್ಮ್ ಮಾಡುವ ತಗ.
ಈಗಿನ ರೇಟ್ ಅಲ್ಲಿ ಯಾನ್ ತಕಳಕದ್ದು.
ಏನು ತಕಾಳಕ್ ಅಗ್ಲ.
ಹ್ಞ ಹಂಗೇರ್ಕ ಕುೂಂತಿದ.
ಹ್ಮ್
ನಾವು ಅವರು ಹೊಸೋಮೆ ನವ್ನು ಹೋಗಿಸಬಿಟ್ರು ವಾಲನ.
ಹ್ಮ್
ಅದ ಏನ್ ಮಾಡ್ದಾರ ಅವಳಗ ಮಾಡ್ಸಕ್ ಎಂಟು ಗ್ರಾಮ್ಸ್ ಏಳು ಗ್ರಾಮ್ಸ ಇದ್ದು ಅವಳ. ಹೋಗಳ ಹೊಣ್ಣು. ಒಂಟೆವಾದವು ಅವು ಆ ಮನೆ ಕಟ್ಟಬೇಕಾದ್ರ ಮಡಕೊಂಡಿರವು.
ಹ್ಮ
ಅವಳೋ ವಾಲ್ವ್ ಇಲ್ಲ ಕೆನಸರು ಇಲ್ಲ.
ಹ್ಮ್
ಅವಳವ್ನ ವಾಲ ಹೋಗಿಸಬಿಟ್ನ ನನ್ನವ್ನ ಕೆನ್ಸರ ಹೋಗಿಸ್ಬಿಟ್ನ ಅಪ್ಪ.
ಹ್ಮ
ಈಗ ಅವಳಗ ವಾಲಕನಸರ ಏನು ಇಲ್ಲ ನಾನೇ ಆಂಗ್ಲಸ್ನು ಅವ್ಳೇ ಬುಡ್ಸ್ ಮಾಡಿ ಕಂಡಾಳ.
ಯಾರ
ಸೊಮ್ಮೆ
ನಿನ್ನೋನ.
ನಾನವನ ಬುಡ್ಸ್ಕಳಿ ಈಗ ನಾವ ಬುಡ್ಸ್ಕಳ ನ ಗಂಟ ಅಮ್ಮ. ಚೀಟಿ ತಗದು ಬುಡ್ಸ್ಕಂದ ಬುಡ್ ಬುಡ್ಸ್ಕೊಂಡು ಈಗ ಪುನ ಇನ್ನು ಅದ ಅಟಿಕೆ ಮಾಡಿಕೊಂಡಿದ್ದಾರೆ ಅಂತ ಬುಡ್ಸ್ಕೊಂಡು.
ಹ್ಮ್ ಇಷ್ಟೋಮಿನ ಯಾನೂ ಇಲ್ಲ.
ಸೊ ಮೆನೂ ಯಾನೂ ಇಲ್ಲ ವಿಣ್ಣೋವ್ ಇಲೆ.
ಇಲ್ಲಿ ಮೊರೆಗ್ ಹೋಗ್ಸಿರ ಅದನು.
ಹ್ಮ್ ಅವ್ ಅವ್ರಿ ಆಂಗ್ಲೀಷ್ ಹೋಗಿಸಬಿಟ್ರು ನಮ್ಮಅಮ್ಮಕ್ಕೆನ ಸರವೋಗಸ್ಟ್ ಅಮ್ಮ
ಹ್ಮ್
ಅಮ್ಮ ಮುಗಿಸ್ಬಿಟ್ಟಕ ಕೆನ್ನೆ ಸರಿ ವಾಲ ನೀನ ವೆಣ್ಣು ಅಲನಿನ ಚಿಕ್ ಮಾವನ ಹೋಗಿಸ್ಬುಟ್ನಿನ್
ನಾನಂತೂ ಚಿನ್ನ ಏನು ಹೋಗ್ಸಿಲ್ಲಾ ಒಂದ್ ಅತ್ತ ತಕೊಟ್ಟಿದಕ ಏನ ತುಗ್ ಹಾಕ್ಬಿಟ್ಟು. ನೀನ ಎಲ್ಲ ನಾನ್ ಹಳ್ಳ ಮಾಡ್ಸ್ ತಂಬಿ.
ಶಾವಲ ಪೂರ್ಜಕಿ ಎಲ್ಲರಿಗೂ ಮಾಡಿಸತ ನಾನ ಇನ್ ಏನ್ ಮಾಡಿತು ಅಂತಿದೆ.
ಹಾ ಎನ್ನ.
ಕೆನಸರನಾ ಮಾಡ್ ದೇವಿ ಎಲ್ಲಾರಿಗು ಮಾಡ್ಸರ್ಲಲ್ಲ ನನ ಇನ್ಯಏನ್ ಮಾಡತು ಅಂತಿದೆ.
ಅಯ ಮಾಡಿಸ್ತಿದ್ದ ಈ ತರ ಮದುವಾಗದ ಅಂತ ಹೆಂಗ ಗೊತ್ತು ಮಾಡ್ಸಿಲ್ಲ.
ನೀನು ಮುಂದುಕ್
ಹ್ಮ ಮಾಡಸ್ ಕೊಡೋರು ಹ್ಮ್
ಅತ್ತ ಮತ್ತೆ ಎಲ್ಲಾರ್ಗೂ ಮಾಡರ ಹಾ ಸರಿ ಕಕಾ